ಹಲೋ
ಏನಿಲ್ಲ ನಿನ್ನೆ ಹುಬ್ಳಿ ಹೋಗಿದ್ನಲ್ಲ ಸಿರಿ ತೋಂಬಂದ ಎಲ್ಲ ನೋಡೋದಿದ್ದ
ಚಲಯಿತ
ಹ್ಮ್ ಅ ನೋಡಿಲ್ಲ ಮಮ್ಮಿ ಅದ ಬೆಳಗ್ಗೆ ಇ ಇತ್ತು
ಹ್ಮ್
ಹ್ಮ್ ಅದರ್ ಎಲ್ ಮನ್ ಆಗದ
ಇರ್ಲ್ಲದೆ
ಹ ಮತ್ತ ಹೆನ್ ಸೌಂಡ್ ಹಾಗಾಕತಿ
ಕೀರ್ಕವರಿಂದ ನಾನೂ ಸಿತ
ಒಂದವಣ ಹ್ಮ ಹ್ಮ್ ಮತ್ತೆ
ಬೇಕ ಇಲ್ಲ ಹೇಳ್ಬೇಕ
ಹೇನು ಇಲ್ಲವಾ ಹ್ಮ್
ನಾವೂ ಮಂತ್ರಾಲಯಕ್ಕ
ಹ
ಇನ್ನ ಏನ್ ನೋಡ್ಬೇಕಕ್ವಾ ಒಬ್ರು ಬರ್ತವಿ ಅಂತಾರೆ ಒಬ್ಬ್ರ ಇಲ್ಲಾ ಅಂತಾರೆ ಬಟ್ ನಮ್ರಲ್ಲಿ ಕರೆಕ್ಟ್ ಗೊತ್ತಿರೋದಲ್ಲ ನವಿನಗೆ ಏನ್ ಮಾಡ್ತಾನ ಹೇನ ಕೆಳತತಿಲ್ಲ ಹಲೋ ಹಲೋ ಆ ಹಲೋ ಹಲೋ